ಹಲೋ
ಹಾ ಹಲೋ
ರಾಜಧಿ ರಾಜ ರಾಜ ಮಾತಾಂಡ ರಾಜ ಯೋಗೀಶ್ ಶ್ವರ ಪರ್ವತಪುರಿ ಮಹಾರಾಜರಿಗೆ ಯಾಕೆ
ಏನೋ ಗೊತ್ತಿಲ್ಲಪ್ಪ ಕಾಲ್ ರಿಸೀವ್ ಮಾಡ್ದಾಗೆಲ್ಲ ಹೊಟ್ಟೆ ಒಳ್ಳೆ ಗುಳುಗುಳು ಅಂತಿದೆ
ಅದ್ಯಾಕ್ ಹಂಗಂತ ಇದೆ
ಅದಾಗ ನಿಮ್ಗ್ ಅರ್ಥ ಆಗಿರ್ಬೇಕ್ ಇಷ್ಟೊತ್ತಿಗೆ ಅರ್ಥ ಆಗಿಲ್ಲ ಅಂದ್ರೆ ನಾವ್ ಏನ್ ಮಾಡಕ್ ಆಗಲ್ಲ
ಹಾ ಅದೇ-ಅದೇ ಪುಳುಗುಳ ಅಂತ ಇದೆ ಹಾ ಹಾ ಅಲ್ಲಾ ನಿಮಗೆಲ್ಲ ಎಲ್ರಿಗೂ ಹಂಗೆ ಆಗ್ತಾ ಇದೆ
ಹ್ಮ್ -ಹ್ಮ್ ಇನ್ನ ಎರಡ ಇದೆ ಅಲ್ಲ ನೋಡಣ ತಗೊಳ್ಳಿ ಹೂ
ಈಗ ನಿಮ ಮನೆ ಕಟ್ಸಿದೀರಾ ನೀವು
ಏ ಇಲ್ಲ ನಮ್ದು ಒಂದ್ ಹಳೆ ಮನೆನೇ ಇದೆ ಆದ್ರೂ ಚೆನ್ನಾಗಿದೆ ಅಮ್ಮನ ಮನೆ ಎರಡು ಮನೆಕಟಸಿಲ್ ಇದುವರೆಗೂ ಹಾ ಹಳೆ ಮನೇ ಇದೆ
ಅದ್ರೆ ಚ ಮನೆ ಮಳೆ ಬಂದಾಗ ಸೋರ್
ಏ ಇಲ್ಲ ಇಲ್ಲ ಸೋರಲ್ಲ ಮರೆಯಾ
ಅಂದ್ರೆ ಹಳೆ ಕಾಲದ ಮನೆ ಮಣ್ಣಿ ಮನೆ ನಾ ಏನು ಸೆ ಇದ
ಕಟ್ ಇದು ಮ ಇದು ಏನಂತಾರಪ್ಪ ಕಲ್ಲಿನ್ ಮನೆ
ಕಲ್ಲಿ ಮನೆನೆ ಮೇಲೆ ಸಿಮೆಂಟಿನ್ ಮಾಡ್ಸಿದೀರಾ ಮಣ್ಣಿನ್ ಮಾಡ್
ಸಿಮೆಂಟ್ ಇಂದು ಸಿಮೆಂಟ್ ಇಂದು ಕಲ್ಲಿಂದು ಮನೆ ಈ ಎಲ್ಲಾ ಕಲ್ಲೇ ಇರೋದು ಒಳಗಡೆ
ಹಾ -ಹಾ -ಹಾ
ಇದು ಗೋಡೆಗ ಅಲ್ಲ ಪೂರ್ತಿ ಕಸ ದದುಡ್ಕತ್ ಕೆಚಿ ಹಾ ಇವ್ರೇ ಹೇಳಿ
ಹ್ಮ್ ಏನ್ ಮಾಡ್ತಿದ್ದೀರಾ
ಏನಿಲ್ಲ ನೋಡಿ ಕುತ್ಕೊಂಡಿದೀನಿ ಸದ್ಯಕೆ
ಅದೇ ನಿಮ್ ಮನೆ ಹೇಳಿ ಹೆಂಗಿದೆ
ಏ ಇಲ್ಲ ನಾರ್ಮಲ್ ಆಗಿ ಇದೆ ಅಂದ್ರೆ ಹಳೆ ಹಳೆ ಹಳೆ ಹಳೆ ಇದೇನೆ ಅದನ್ನ ಒಂದ್ ಸ್ವಲ್ಪ ತಗಡೆ ಎಲ್ಲ ಹಾಕ್ಸಿದೀವಿ ಅಷ್ಟೇ ಕಿತ್ತು
ಅವತ್ ತಗಡೆ ಹಾಕ್ಸೀರ ಮೇಲೆ
ಹಂಚೆಲ್ಲ ತಗದು ತಗಡ ಹ್ಯಾಕ್ಸಿದ್ವಿ ಆ ಸಿಮೆಂಟ
ಹಾ ಅದೇ ಸಿಮೆಂಟ್ ಇಂದ ಅದು ಸೈಡ್ ಏನಾಗಿದೆ ಅಂದ್ರೆ ಅದು ಒಂದ್ ಸ್ವಲ್ಪ ಹಳೆ ಮನೆ ಇದೇ ಅಲ್ಲಾ
ಹಾ ಹಾ
ಹ ಅವಾಗೆಲ್ಲ ಒಂದ್ ಸ್ವಲ್ಪ ಅವು ಇವು ಯಾವಪ್ಪ ಜೇನ್ ಗೂಡ ಎಲ್ಲಾ ಬಂದ ಇಲ್ಲಿ ಇದು ಮಾಡ್ತಿದ್ವಲ್ಲ ಹೋಲ್ ಮಾಡ್ತಿದ್ವಲ್ಲ ಹಾ ಹೋಲ್ ಮಾಡ್ರಿ ಅದ ನಾ ಅದನ್ನೇ ಒಂದ್ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸಿಮೆಂಟ್ ಹೊಡದ್ ಹಂಗೆ ಬಿಟ್ ಬೀಟಿದರೆ ಅಷ್ಟೇ ಅಂದ್ರೆ ಗೋಡೆನೆ ಗೋಡೆ ಒಳಗೆ ಏನ ಎಷ್ಟೊಂದ್ ಕಲ್ಲಿದಾವ ಗೊತ್ತಾ
ಹಾ ಅದೇ ಹಳೆ ಕಾಲದ್ದಾಗ
ಹಾ ಹಳೆ ಕಾಲದ ಗೋಡೆ ಹಾ ಗೋಡೆ ಗೋಡೆನೆ ಅದ್ರೊಗೆ ಒಂದ್ ಸ್ವಲ್ಪ ಸಿಮೆಂಟ್ ಹಾಕಿ ಹೊಡೆದಿಂದರೆ ಅಷ್ಟೆ
ಹ್ಮ್ ಕಟ್ಸ್ರಿ ಮತ್ತೆ ನೀವು
ಏ ಇಲ್ಲ ಇದು ಇವಾಗ್ಲೇ ಕಟ್ಸಲ್ಲ ಸದ್ಯಕ್ಕೆಲ್ಲಾ ಒಂದ್ ಸ್ವಲ್ಪ ಕೈಯಲಿ ಬರಲಿ
ಏನ್ ಅಮೌಂಟಾ
ಹ್ಮ್ ಆದ್ರೆ ಇವಾಗ ಒಂದ್ ಹತ್ ಲಕ್ಷಕ್ಕೆ ಹಂಗ ಆಗುವಂಗ್ ಇದ್ದಿದ್ರೆ ಎಷ್ಟ್ ಯಾವತ್ತ ಮಾಡ್ಕೊ ಮಾಡ್ತಿದೀವಿ
ಏ್ ಹತ್ ಲಕ್ಷಕ್ಕೆಲ್ಲ ಆಗಕಿಲ್ಲಾ ಒಂದ ಇರ್ಬೇಕು ಒಂದ ಮಿನಿಮ್ಮಾ ಒಂದ್ ಮೂವತ್ತು ಲಕ್ಷ ಇರ್ಬೇಕ್ ಒಂದ ಒಳ್ಳೆ ಮನೆ
ಹಾ ಮೂವತ್ ಲಕ್ಷ ಇರ್ಬೇಕು ಅಂದ್ರೆ ನಮ್ ಸ್ವಲ್ಪ ಜಾಸ್ತಿನೆ ಇದೆ ಇವ್ರೆ ಜಾಗ ಹಾ ನನಗೂ ನಮ ತಮ್ಮನಿಗೂ ನಮ್ಮ ಅವ್ರಿಬ್ಳಾರ್ಗೂ ಬರ್ಬೇಕಲ್ಲ
ಹಾ ಹಾ ಹಾ ಹಾ ಅಷ್ಟನ ದೋಡ್ತಿದ್ದ ಜಾಗ ಅಲ್ಲೇ ಅಂದ್ರೆ ನಿಮ್ಮ್ ಮನೆ ಹತ್ರಾನೇ ದೊಡ್ ಜಾಗ
ಮನೆ ಹತ್ರವನ ಎಲ್ಲ ಇದು ಮಠ ಇದೆಯಲ್ಲಾ ಇದು ಮು ಏನೊ ಅಂತಾರಲ್ಲ ದೇವಸ್ಥಾನ ಇದೆಯಲ್ಲ ದೇವಸ್ಥಾನ ಅದ್ರ ಪಕ್ಕಾನೆ ಇರೋದ್ ನಮ್ ಮನೆ
ಹೌದಾ ಅಲ್ಲ ಈ ದೇವಸ್ಥಾನ ಪಕ್ಕ ಅಂದ್ರೆ ಮತ್ ಅವ್ರ ದೇವ್ರ ಇದು ದೇವಸ್ಥಾನದ ಜಾಗ ಅಂತಂದ್ರೆ
ಮರಯಾ ಎಲ್ಲಾರಗು ಗೊತ್ತಿದೆ ಕಣೋ ನಮ್ದು ಎಸ್ಟ್ ಇದೆ ಜಾಗ ಅಂತ ಹೇಳಿ
ಏ ಈಗಿನ್ ಕಾಲದಲ್ಲಿ ನಂಬಕ್ ಆಗಲ್ಲ ನೀವ್ ಏನಾದ್ರು ಒಂದು ಫೆನ್ಸಿಂಗ್ ಹಾಕ್ಸಿ ಅಲ್ಲಿ
ಹ್ಮ ಅದೇ ಮತ್ತೆ ಎಲ್ಲಾ ಬಿಟ್ಟಿಲ್ಲ ನಾವ್ ಜಾಗಗಳ ಯಾರ್ ಬಿಡ್ತಾರ್ರೀ ಇನ್ನು ಯಗ್ಗ ಇದು ನಮ್ಮ್ ಮನೆ ಮುಂದೆನೆ ಇದ್ದಾರ್ ಅವರು ನೋಡಿದ್ರೆ ಅವರು ಅವರು ನಮ್ ಜಾಗದಲ್ಲೇ ಮನೆ ಕಟ್ಸ್ಕೊಂಡ್ ಬಿಟ್ಟಿದ್ದಾರೆ
ಮತ್ತ ಮತ್ತೆ ಹೇಳ್ಬೇಕಿಲ್ಲ ನೀವು ಏ ನಮ್ ಜಾಗಪ ಇದು ಅಂತ
ಏನ್ರೀ ಏನ್ ಏನ್ ಮಾಡಕ್ ಆಗತ್ತೆ ನಮ್ಮ ಅಪ್ಪ ಅವಾಗೆಲ್ಲಾ ಕುಡಿತಿದ್ರ
ಹಾ ಹಾ
ಈ ನಾವೇನ ಇವಾಗ ನಾವ್ ಅವಾಗೆಲ್ಲಾ ಸಣ್ಣವರ್ ಇದ್ರೆ ನಾವ್ ಹೆಂಗ್ ಮಾತಾಡಕ್ ಬರುತ್ತೆ ದೊಡ್ಡವ್ರೇ ದೊಡ್ಡವ್ರ ಏನು ಮಾತಾಡಕ್ ಹೋಗಲ್ಲ ಮತ್ ನಾವ್ ಹೆಂಗ್ ಮಾತಾಡೋಣ ಅಂತ
ಓ ಹೌದಾ ಎಷ್ಟ್ ಎಷ್ಟ್ ಜಾಗ ಹೋಗಿದೆ
ಒಂದು ನಾಕ್ ಅಡಿ ಐದ್ ಅಡಿ ಹಂಗೋಗಿದೆ
ಓ ಅಷ್ಟೊಂದು ಹೋಗಿದ್ಯಾ ಇವಾಗ ಒಂದೊಂದ್ ಅಡಿಗು ಎಷ್ಟ್ ಎಷ್ಟ್ ರೇಟ್ ಇರ್ತ
ಹೇ ಹೌದು ಕಣ್ರೀ ಒಂದ್ ಎಷ್ಟು ನಾಕಲ್ಲ ಮೂರ್ ಅಡಿ ಇದೆ ಅಂದ್ರೆನ ಎಷ್ಟ ಒಂದ್ ಬ ಇದಕ್ಕ ಕಟ್ಸ್ಕೊಬೋದು ಗೊತ್ತ ಬಾತ್ರೂಮು
ಹಾ ಮೂರು ಆಡಿ ಇದ್ದರೆ ಒಂದ್ ಬಾತ್ರೂಂ ಕಟ್ಟಿಸ್
ಹ್ಮ್
ಈಗ ನಿಮ್ ಸೈಡ್ ಬರುತ್ತೆ ಮೂರು ಆಡಿ ಅಂದ್ರೆ
ಎ ಮೂರು ಅಡಿ ಅಲ್ಲ ನಾಕ್ ಅಡಿನೇ ಕಟ್ಸ್ತಾರೆ ಹೆಚ್ಚು ಕಡಿಮೆ ನಾಕ್ ಅಡಿ ಐದ್ ಅಡಿ ಹಂಗ
ಆ ಅಲಾ
ಹ
ಅಲ್ಲಾ ನೀವ್ ಎಷ್ಟು ಹೈಟ್ ಇಟ್ಟಿದ್ದೀರಾ ಅಂತ
ಹಹ
ಚೆನ್ನಾಗಿದ್ದೀರಾ
ಹ್ಮ್ ಚೆನ್ನಾಗಿದಿವ್ ನೋಡಿ ನೀವು ಆರಾಮಿದೀರಲ್ಲ
ಹಾ ಅಲ್ಲ ನೀವ್ ಎಷ್ಟು ಅಡಿ ಇದ್ದೀರಾ
ನಾನ ಒಂದ್ ಐದ್ ಅಡಿ ಇದ್ದೀನಿ ನೋಡಿ
ಹೇ ಐದಡಿಯಲ್ಲಿದ್ರ ಒಂದ್ ಮೂರವರೆ ಇರ್ಬೋದೇನೊ
ಮೂರುವರೆ ಹೆಂಗ್ ಆಗುತ್ತಪ್ಪ
ಏ ಮೂರ್ ಇರ್ಬೋದನೋ
ಹೇ ಇಲ್ಲ ಇಲ್ಲ
ಹಂಗಾರೆ ನೀವ್ ಐದ್ ಅಡಿ ಇದೀರಿ ನಾನು ಅಂಗಾರೆ ಏಳ್ ಅಡಿ ಇದ್ದೀನ್ ನಾನು
ಹಾ ಇರ್ಬೋದ್ ಏನಪ್ಪ ಗೊತ್ತಿಲ್ಲ ನನ್ಗ ಅಷ್ಟ ಅಂತ ಸಣ್ಣ ಹುಡುಗ ನೀನು
ಹ ಸಣ್ ಹುಡುಗ ಅಲ್ಲ ನೀವು ನನಗಿಂತ ವಯಸ್ಸಲ್ಲಿ ದೊಡ್ಡವ್ರ್ ಇದ್ದೀರಾ
ಇದಿರ
ಏನಿಲ್ಲನೋಡಿ ನೀವಂತ ಸಿಕ್ಕಾ ಪಟ್ಟೆ ಬಿಝಿ ಆಗ್ಬಿಟ್ಟಿದ್ದೀರ ಅನ್ಸುತ್ತ ಇವಾಗ ಒಬರದನ್ನ ಒಬ್ಬರು ಹಾಕೊಂಡು ಕರಸಿದಾರ ನಿಮ್ಮನ್ನ
ಈಗ ಏನ್ ಮಾಡ್ತಿೀರಾ ಇವ್ರ ಇವಾಗ ಮತ್ತೆ ನಾ ಕೆಲ್ಸ ಸ ಬಂದಿದೆ ಈವ ಮತ್ತೆ ನಾ ಕೆಲಸಕ್ಕೆ ಹೋಗಬೇಕು ಹ್ಮ್
ಕೋ ಇವಾಗ ಏನ್ ಮಾಡ್ತರಿ ಇನ್ನ
ಅದೇನೋ ನಮ್ ಜಾಗ ಜಾಗ ಇದೆಯಲ್ಲ
ಹಾ ಹಾ
ಅದಕ್ಕೇನೋ ಸಿಕ್ತಳತೆೆ ಇದು ಮಾಡಿ ಅದನ್ನ ಒಂದ್ ಸ್ವಲ್ಪ ಏನೋ ಗುಂಡಿ ಗುಂಡಿ ಇದು ಮಾಡ್ಬೇಕಂತೆ ಮಣ ಳಿ ಬೇಕಂತೆ
ಗುಂಡಿ ಹಾಕಿ
ಗುಂಡಿ ಎಲ್ಲ ಮಣ್ಣೆ ಅಳಿಬೇಕಂತೆ ಏ ಇಲ್ಲ ಕಣ ಈ ಕಡೆ ಸೈಡ್ಲ್ಲ ಇದದೆಲ್ಲ ಮಣ್ಣೆಲ್ಲ ಬೇರೆ ಹೊಲದಾಗ ಹೋಗ್ಬಾರ್ದ ಅಂತ ಹೇಳಿ ಇದು ಮಾಡ್ತಾರಲ್ಲ
ಬದು ಬದು
ಹಾ ಬದು ಅದನ್ ಮಾಡ್ತ
ಬದು ಮಾ ಇನ್ನ ಬದು ಮಾಡಿಲ್ಲ ಅನ್ ಮತ್ತೆ
ಅಂದ್ರೆ ಇವಾಗ ಅದ್ರದ್ದು ಪಾಣಿ ಎಲ್ಲ ಬಂದಿದೆ ನಮ್ಮ ನಮ್ಮ ನಮ್ಮ ಹೊಲಕ್ಕೆ ಇದಕ್ ಬಂದಿದೆ
ಹಾ ಹಾ ಹಾ
ಎಲ್ಲ ಮಾಡ್ಕೊಂಡಿದಿದ್ದಾರೆ ಮತ್ತ ಅದಕ್ಕಾಗಿ ಜಾಸ್ತಿನೇ ಬಂದಿದೆನಿ ನಮಗೆ
ಹಾ ಹಾ
ಹಂಗೆ ಅದಕ್ಕೆ ಇದು ಮಾಡ ಮಾಡ್ಬೇಕಂತ ಹೇಳಿ ಹೇಳ್ತಾರೆ ಹ್ಮ್
ಈಗ ಬೇರೆ ಹೊಲ್ದಿಂದ ನಿಮ್ ಹೊಲಕ್ಕೆ ಬಂದಿದೆ ಇವಾಗ
ಹ್ಮ
ಅದಕ್ ನೀವ್ ಅಳತೆ ಮಾಡ್ಸಿ ನಿಮ್ ಹೊಲಕ್ ಹಾಕಂತೀರಾ
ಹ್ಮ್
ಹ್ಮ್ ಹ್ಮ್ ಹಾಕಳೆ ಹಾಕಳೆ ಮತ್ತೆ ಬಿಡ್ಬಡ ಅವೆಲ್ಲ
ಮತ್ತೆ ಹೆಂಗ್ ಬಿಡ್ತೀರ ಕಣ್ರೀ ನಾಳೆ ನಾವೇ ಮಾಡ್ಕೊಬೇಕ ಅದನ್ನ
ಹಾ ನೀವೇ ಮಾಡ್ಕೋಬೇಕು ನೀವು ಪ್ರವೇಶ ಆಗ್ಬಿಟ್ರೆ ಇನ್ನೇನ್ ಇದೇ ಕರೆಕ್ಟಾಗಿ ನೋಡ್ಕೊ ಮಾಡಿಸ್ರಿ ಯುವರಾಜ ಅವರೇ ಇವಾಗಲೇ
ಅದೇ ಇವಾಗ ಎಲ್ ಬಿಡ್ತರ್ಕೊಂಡ್ರಿ ಇವಾಗ ಎಲ್ ಬಿಡಕ್ ಆಗತ್ತೇನ್ ಇವಾಗ ಇವಾಗ ಮೊನ್ನೆ ಒಂದೂವರ್ ಎಕರೆ ತಗೊಂಡಿದ್ದೆ ಹದ ರಾಜನಿ ಲಕ್ಷಾಗಿಲ್ಲ
ಹಾ ಒಂದೂರು ಎಕರೆಗೆ ಹದ್ನೈದು ಲಕ್ಷ
ಆದ್ರೆ ಒಳ್ಳೆ ಚೆನ್ನಾಗೈತ್ ಬಿಡಿ ತಗೊಂಡಿದ್ದು ಚೆನ್ನಾಗೈತ್ ಬಿಡಿ ನೀವು ತಗೊಂಡಿದ್ದು
ತಗೊಂಡು ಚೆನ್ನಾಗಿದೆ ಬಟ್ ಅದ್ರ ಸಾಲ ಇದೆಯಲ್ಲ ಅದೊಂದ್ ಸ್ವಲ್ಪ ತಲೆಬೇ ಅಷ್ಟೇ
ಅಲ್ಲ ಅಲ್ಲಿ ಬೋರ್ವೆಲ್ಲ ಎಲ್ಲ ಇದಯಾ ಹೊಲದಲ್ಲಿ
ಹಾ ಬೇರೆ ಪಕ್ಕದಲ್ಲಿ ಹೊಲ್ದ ಇದೆ ಆದ್ರೆ ನಾವ ಒಂದು ಎಷ್ಟು ಟೋಟಲ್ ಒಂದು ಆರು ಏನೋ ಎಷ್ಟು ಇದೆ ಆರು ಎಕರೆನ ಇದೆ
ಹ್ಮ್ ಹ್ಮ್
ಆ ಆರು ಎಕರಲ್ಲೇ ಒಂದ್ ಬ ಇದು ಒಂದ ಏನದು ಒಂದ್ ಬೋರ್ ಬೋರ್ ಬೋರ್ ಕರ್ಸ್ತಾರ ಅಷ್ಟೆ
ಅವ್ರ ಕರ್ಸಿದಾರಾ
ಅವ ಕೊಡ್ಸಿರೋದು ಹಂಗಾಗಿ ಜಾಸ್ತಿ ನಾ ಯಾರಿಗೂ ಬರಲ್ಲ ಅನ್ಸುತ್ತೆ ಅದು ಬೇರೆಯವ್ರಿಗೆ ಬರುತ್ತೆ ಹ್ಮ ನೋಡ್ಬೇಕು ಇವಾಗೆಲ್ಲ ನಮ್ದೆಲ್ಲ ಆಗಿದೆಯಲ್ಲ ಹಾ ಮತ್ತತ್ ಅದೇ ಕೊಡ್ಸ್ಬೇಕು ಅದ ಪಾಣಿ ಮೇಲೆ ಕೊಡ್ಸಿ ಮತ್ತೆ ಮತ್ತ ಗಂಗಾ ಕಾಲನಿ ಎಲ್ಲಾ ಹಾಕಿಸಿ
ಹಾ ಹಾ ಗಂಗಾ ಕಲ್ಯಾಣ ಮೇಲ್ ಕೊರ್ಸ್ತೀರಾ
ಹ್ಮ್ ಗಂಗಾ ಕಲಾಣಿ ನೆ ಬೆಸ್ಟ್
ಹಾ ಹೌದು ಎಲ್ಲ ಸಿಗುತ್ತ ಹದ್ ಬೈಕು ಬರುತ್ತೆ ಅ ತಾಳಪಾನ ಬರುತ್ತೆ
ಹಾ
ಈ ಕಡಿಮೆ ರೇಟ್ ಆಗತ್ ನಂಗೆ ನಾವವು ಅಮೌಂಟೇ ಕೊಡಂಗಿಲ್ಲೇನೋ ಅದಕ್ಕೆ
ಏ ಅಮೌಂಟ್ ಕೊಡ್ಬೇಕು ಮಾರಯ್ಯ
ಎಷ್ಟು
ಒಂದೇ ಆದ್ರೆ ಬೋರೆಲ್ಲಾ ಅವ್ರ್ದೇ ಕೊರಸ್ತಾರೆ ಅವರೆಲ್ಲಾ ಕೊರಸ್ತಾರೆ ಬಟ್ ನಾವೇ ಇದಕ್ಕೆಲ್ಲಾ ಇಲ್ಲ ಅಪ್ಲಿಕೇಶನ್ ಅದು ಇದು ಅಂತ ಹೇಳಿ ಹಾ ಹಾಕ್ಸ್ಕೊ ಹಾಕ್ಸ್ಕೊಂತಾರಲ್ಲ
ಹ್ಮ ಅದಕ್ಕೆಲ್ಲ ಅಮ್ಮೌಂಟ್ ಕಟ್ಬೇಕಲ್ಲ ಇವಾಗ್ ಬಿಟ್ಟಿದಿದ್ದಾರೆ ನೋಡಿ ಗೌರ್ಮೆಂಟ್ ಕೇಡೆಂದು ಎಲ್ಲಾ
ಏ ಯಾವಾಗಲೂ ಬಿಟ್ಟಿದಿದ್ದಾರೆ ಇವಾಗಲ್ಲ
ಹಾ
ಒಂದ್ ಎರಡು ಮೂರು ತಿಂಗಳ ಆಗಿದೆ ಎರಡು ತಿಂಗಳಿನ ಆಗಿದೆ
ಹೌದಾ ಹಾಕಿ ಹಾಕಿ ಅಪ್ಲಿಕೇಶನ್ ಮತ್ತೆ ಅಲ್ಲಾ ನೀವ್ ಹೆಂಗ ಹಾಕ್ತಿರಿ ನಮಗ ಹೇಳಿ ಸ್ವಲ್ಪ ನಾವು ಹಾಕಕ್ ಹೇಳ್ತೀವಿ ಬರುತ ಒಂದು
ಅಷ್ಟೇ ಅಷ್ಟೇ ಮತ್ತೆನ್ ಯುವರಾಜ್ ಅವ್ರೆ ಸಮಾಚಾರ
ಸಮಾಚಾರ ಸದ್ಯಕ್ಕೆ ಏನಿಲ್ಲ ರೀ ನೀವೆಲ್ಲಾ ಹೇಳ್ಬೇಕು ಹ್ಮ
ಚೆನ್ನಾಗ್ ಊಟ ಮಾಡ್ತಿದ್ದೀರಾ
ಏನೋ ತಕ್ ಮಟ್ಟಿಗೆ
ಆರೋಗ್ಯ ಎಲ್ಲಾ ಹ್ಮ ಬದಕ್ತಿರ್ ತಗೊಳ್ಳಳಿ ನಿಮ್ಗೆ ಏನಾಗುತ್ತೆ ನೂರು ಜನ ಪ್ರಾಣ ತಿನ್ಕೊಂಡು ಹೋದಂಗ್ ಇದೀರಾ
ಈ ಮನೆ ಮನೆ ಅಂದ್ರೆ ಬಾಳ ಕಷ್ಟ ಆಗ್ಬಿಟ್ಟಿದೆ ಇವಾಗ
ಹೌದಾ ಏನಾಗ್ಲಿಲ್ಲ ಎದರ್ಸಿ ಏನಾಗಲ್ಲ
ಹ್ಮ್
ಸರಿ ಆಯ್ತು ಯುವರಾಜ್ ಅವ್ರೆ ಹಾ
ಹಾ ಸರಿ ತಗೋಳಿ